ಏನ್ ಮಾಡ್ತಾ ಇದಿಯಾ ಆಯ್ತು ಏನು ಊಟ. ಮಾತಾಡ್ಬೇಕು ಹಾಗಗೆಲ್ಲ ಇಟ್ಟಕೊಂಡ್ರೆ ಮತ್ತೆ ಟೀಮ್ ಜಾಸ್ತಿ ಆಗೋಗುತ್ತೆ. ನಿಜವಾಗ್ಲೂ ಹಾಗ ಮಾಡ್ಬಾರ್ದು. ದೋಸ್ತ ಇನ್ನ ಆಯ್ತೇನ್ ಎಲ್ಲಾ.
ಏನು ಇಲ್ಲ ಹಾಸ್ಪಿಟಲ್ ಬಂದಿದ್ದೀವಿ ಡಾಕ್ಟರ್ ಬರ್ಬೇಕು ಕ್ ಅದಕ್ಕ ಕಾಯ್ತಾ ಇದ್ದೀವಿ. ಹಾ.
ಹಲ್ಲೆಲ್ಲ ನೀ ಮಲಕ್ಕ ಬಿಟ್ಟಿದೀಯ ಮತ್ತೆ. ಜಾಸ್ತಿ ಆಗ್ಬಿಟ್ವ. ಹಾ ನಿಜ್ಮೆ ನಿದ್ದೆ ವೊವರ ಹಾಗಿದೆ.
. ಇಲ್ಲ ಅಲ್ಲಿ ಮೊಲ್ಕೊಳಕ್ ಆತದೆ ಏನ್ ಮಾಡಕ್ ಆಗಲ್ಲ ಕಾಯಬೇಕಷ್ಟೇ.
ಆತರಿ ಏನ್ ಮಾಡಕ ಅಗಲ್ಲ.
ಅದಕ್ಕೆ ಕಾಯಬೇಕಷ್ಟೇ.
ಎಲ್ಲರೂ ಬಂದವರ್ನ ಹೋಗೋವರ್ನ ಎಲ್ಲ ಮಾತಾಡಕುಸ್ಕೊಂತಲಾ ಅವಳೆ.
ಅದು ಅವರು ಡ್ಯೂಟಿ ಏನ್ ಮಾಡಕ್ಕ ಆಗಲ್ಲ. ಡಾಕ್ಟರ್ ಬರ್ದಿರ ಎಲ್ ಮುಗಿಸ್ತಾರ.
ಏನ್ ಮಾಡಕ್ಕ ಆಗಲ್ಲ ಎಲ್ಲಾ ಕರ್ಮ.
ಕರ್ಮನೋ ಗಿರ್ಮೋನೋ ಏನ್ ಮಾಡಕ್ ಆಗಲ್ಲ.
ಕಾಯಬಬೇಕ ಎಷ್ಟ ಹತ್ತು.
ಕಾಯ್ಬೇಕಮ್ಮ ನಮ್ಗ ಅವಸರ ಐತೆ ನಾವ್ ಕಾಯ್ಬೇಕ ಏನ್ ಮಾಡಕ್ ಆಗಲ್ಲ.
ಯಾರರ ಪಾಲಾಗಿ ನೋಡಮ್ಮ. ಡಾಕ್ಟರ್ ಎಷ್ಟಕ ಬರ್ತಾರೆ ಏಳು.
ನೀನು ಹೋಗ್ಬಿಡು ಅವ್ರ ಜೋತೆ ತಿರ್ಗಾಡಾಕ.
ತಾನೇ ಆಗಿರ್ತದ.
ಯ.
ಲ್ಲ ಇ . ಕಾಲು ವೇಗ.
ಹ್ಮ್. ಮುತ್ತಕಾಲ ಹಾಕೊಂಡ್ ಕುೂತ್ಕೋಸೊಲ್ಪೊತ್ತು ಹಾಕೋಡಿನಿ. ಕಾಲ ಮೆಲ್ ಕಾಲ್ ಮೇಲೆ ಇಟ್ಕೊಂಡು ಕುಂತಿ ಅಲಾ. . ಕೆಲ್ಸ ಆಯ್ತಾ.
ಎಲ್ಲ ಕೆಲ್ಸ ಆಯ್ತು ಆಸ್ವ ಎದ ಏನ ಆಗ.
ಆ ಟೊಮೊಟೊ ಭಾತೇ ಸೂಪರ್ ಆಗಿತ್ತು
ಬುದ್ದಿ ಐತಿ
ಹುಂ ಅದಕ್ಕೆೇ ನಾನು ಹೇಳ್ದೆ ಇಡ್ಲಿ ಬೇಡಾ ಅಂತ ನೀನೇ
ಹಾ ಆ ರೈಸ್ ಬಲೆ ಚೆನ್ನಾಗಿತಳ ಏನಾದ್ರು ಹ ಹ್
ಕೆಂಪ ಕಲರ್ ಬರ್ತದಲ್ಲಾ ಅದ ಹಾಕಿ ಕಲಸೋದ ಅಷ್ಟೇ ಪಾಪ ವೈಟ್ ರೈಸ್ ಕೆಂಪು ಕಲರ್ ಹಾಕ್ಬಿಟ್ಟು ಒಂದು ಟಮೊಟಾ ಗೊಯಿ ಹಾಕ್ಬಿಟ್ಟವ್ರಷ್ಟೇ
ಟೇಸ್ಟ್ ಏನು ಬೇಡಾ ಹೋ ಟೇಷ್ಟ ಚೆನ್ನಾಗಿದೆಲ್ಲಕ್ಕ ಸ್ವಲ್ಪ್ ಗೊನ್ನೆ ಎಲ್ಲಾ ಸೀಧಿ ಸೀಧಿ ಇತಾ
ಖರ್ಚಿ ತುಂಬಾ ಹೋಗ್ತೈತೆ ಯಾವಾಗ ಹೋಗ್ತಾ ಇದ್ದೆ ಹುಂ
ತುಂಬಾ ಹೋಗ್ಲ ಸುಮ್ಮನೆ ಯಾಕದ್ದ ಅದಕ್ಕೇ ಹೇಳಿದ್ ನಾನು
ಹ್
ಸರಿಯಾಗುತ್ತೆ ಅದು ತುಂಬಾ ನಾವು
ಹುಂ ಟವಲು ಬೇಡಾ ಏನು ಬೇಡಾ ಈ ಹಾಸ್ಪಿಟಲ್ ಸಹವಾಸ ಬೇಡಾ
ಏನ
ನಿದ್ದಿ ಬೇರೆ ಬರ್ತೈತಿ
ಒಂಬತ್ತು ಗಂಟೆ ಗೆ ಬರ್ತಾರೆ ಅಂತ ದೊಡ್ಡದಾಗಿ ಹೇಳಬೇಕ ನೋಡಿದ್ರೆ ಏನ್ ಮಾಡಕ್ ಆಗಲ್ಲಾ ನಮ್ ಪ್ರಾಬ್ಲಮ್ ಅವ್ರ ಏನ್ ಗೊತ್ತಾಗಲ್ಲಾ
ಹುಂ
ಸುಮ್ಮನ ಯಾಕ್
ಅಯ್ಯೋ ನಾನ ಅಷ್ಟು ಸತ್ ಹೋತಿನ್ ಬೇಕಂದ್ರೆ ಆ ನೀರೇ ಬೇಡಾ ನನಗೆ
ಅಲ್ಲ ಬಾ ಮಗೆ ರಜೆ
ಅದೇ ಬೇಕಂದ್ರೆ ಸತ್ತೋತಿ ನೀರು ಮಾತ್ರ ಬೇಡ ಬಾತ್ರೂಮ್ ಆಗಿರದು.
ಹೊಟ್ಟೆ ಎಲ್ಲಾ ಕ್ಲೀನ್ ಆಗ್ತದಮ್ಮಾ
ಬೇಡಮ್ಮ ನಮ ನನ್ ಹೋಟ್ಟೆ ನನ್ನ ಕ್ಲೀನ್ ಆಗಿ ಐತೆ
ಏನಾಯ್ತೊ ಈ ಹಾಸ್ಪಿಟಲ್ ಸಹವಾಸನೆ ಬೇಡಾ
ಹುಂ ಇನ್ನೇನ್ ಮಕ್ಕಳ ಎಲ್ಲಿ ಹೋದ್ರು
ಹೊದ ಅವ್ರ ಒಬ್ಬೊಬ್ರನ್ನೊಂದ ದಿಕ್ಕ ಗ ಇರ್ತರಾ ಅವ್ರ
ಅ ಆಗ್ತ ಕುತ್ಕೊಂಡಿದ್ದ ಹತ್ರನೆ ಸಾಲ ಹಾಕಿದ್ರೆ ಮೂಗಿನ ಸ್ವಲ್ಪ ಜೋರಾತದೆ.
ಅಯ್ಯೋ ಏನ್ ಮಾಡಕ್ ಆಕ್ಸಿಜನ್ ಒಂದ್ ಹಾಕ್ಸ್ ಬಿಡೋದ್ ಮುಖ.
ಆಕ್ಸಿಜನ್ ಹಾಕೋದ ಏನಗಕ್ ಗೊತ್ತಾ ಉಸ್ರಾಟ್ ಇಲ್ಲ. ದೋ ಕಷ್ಟ ಇರೋರ್ಗೆ ಆಕ್ಸಿಜನ್ ಹಾಕದು. ಕಫ ಇರೋರ್ಗೆ ಮೆಬ್ಲೈಜೇಷನಮಾ ಹಾಕೋದ ಆಕ್ಸಿಜನ್ ಅಲ್ಲಮಾ.
ಯಾವ್ದೋ ಒಂದ್ ಹತ್ ಗಾಕಾಕ್ಲಿ ಅತಗ್ ಮುಖಗ್ಲೆಲ್ಲಾ ಕ್ಲೀನ್ ಆಗೋಗ್ತವೆ.
ಡಾಕ್ಟ್ರ ಇನ್ನಾ ಬರಕ್ ಎಷ್ಟೊತ್ತಾತದೋ ಎಷ್ಟೈಮಾತದೋ.
ಯಾರೋ ಒಬ್ಬ ಆಯಮ್ಮನ್ ಬಂದ್ಲ್ ನನ್ ಹೆಸರಿಕೊಂಡ ನಾ ಎಮ್ಮನ್ ನೋಡೋಣ ಅಂದ್ರೆ. ನೋಡೋಷ್ಟೊತ್ತಿಗೆ ಯವಾಗ ಹೋರ್ಟ್ ಹೋಗ್ ಬಿಟ್ಟವಳ.
ಹಾ ಸರಿ ಇರಿ ಇನ್ನೊಂದ್ ಸ್ಪಲ್ಪೂತಂಗೆ ಮತ್ತೆ ಕರಿತಾರ ಅವಾಗ ಬರ್ತಾರ ನೋಡಿಯೇ.
ಹ್ಮ್ ಇನ್ನೋನ್ಸಲಿ ಕರಿಲಿ ಇರು ನಾನೇ ನೋಡ್ತೀನಿ ಅವ್ರನ್.
ಯಮನಾರ ಒಂದ ಟಾಫ್ ಒಂದ್ ಕಲರು ಪ್ಯಾಂಟ್ ಒಂದ ಕಲರು ಅ ವೇಲ್ ಒಂದ ಕಲರ್.
ಅದು ಡಿಫ್ರೆಂಟಗಿ ಚೆನ್ನಾಗಿರ್ತದೆ ಅಂತ ಹಾಕೊಳ್ಳದ ಹಂಗೆ. ಅಲ್ಲ ಡಿಫ್ರೆಂಟಗ ಚೆನ್ನಾಗಿರ್ತದ ಹಂಗ ಹಾಕೊಂಡ್ರೆ.
ಐಯಂನರು ಬುರ್ಕ್ ಹಾಕೊ ಬಂದ್ಬಿಟ್ಟವಳೇ ಸೆಕೆ ಆಗ್ತೈತೋ ಇಲ್ಲೊ ಗೊತ್ತಿಲ್ಲ ನಂಕೇನೋ ಕುತ್ಕೊಂಡ್ ಹತ್ರನ ಸೆಕೆ ಆಗ್ತ ತೈತ ಈ ಹಾಸ್ಪೆಟ್ಲಾಗ.
ತೈತೋ ಇಲ್ವೋ ಅಂತ. ಬುರ್ಕಾ ಹಾಕೊಂಡ್ ಬಂದ್ ಕುತ್ಕೊಂಡ್ ಬಿಟ್ರೆ ಪಾಪ ಯಮ್ಮನಗ ಸೇಕೆ ಆಗಲ್ವಾ. ಏನ್ ಮಾಡೋದ್ ಅವ್ರ ಸಾಂಪ್ರದಾಯ ಅವ್ರ ಇದ್ ಮಾಡ್ಬೇಕಲ್ವಾ.
ನ ಅವಾನದ ಶ ಹ್ಮ
ಫೋನ್ ಮಾತಾಡ್ಬೇಕಾ.
ಪಾಪ ಅವ್ರವ ಕೆಲ್ಸಗಳ ಅವ್ರ ಮಾಡ್ಬೇಕ ನಾವ್ ಹೆಂಗ.
ತಂಕೋ. ಕೊಡೋದ ಅವ್ರಕಾ ಎರಡ್ ನಿಮಿಷ ಫೋನ್ ಮಾಡ್ಬಿಟ್ಟು ಕೊಡ್ತಾರಂತೆ.
ಅಲ್ಲ ಮಾತಾಡ್ತವ್ರೆ. ಯಾರೋ ಒಬ್ರಿಗ ಮಾತಾಡ್ತ ನಮ್ಗೆ ಈ ಡ್ರೆಸ್ ಹಾಕ್ಲಿಕ್ ಸೆಕೆಕಿರಾಕ್ ಆಗ್ತಾ ಇಲ್ಲಮ್ಮ ಸ್ವಾಮಿ.
ಹ್ಮ್ ಏನ್ ಮಾಡಿದ್ದೆ ಅಡಗೆ.
ಹೋಟ್ಲಲ್ ತಂದಿರೋ ಇಡ್ಲಿ. ಇದ್ರಲ್ಲಿ ತಂದಿರೋ.
ನಮ್ದು ಹೋಟ್ಲಲ ತಂದಿರೋ. ಟಮೊಟೊ ಬಾತು ಚ ನ್ನಾಗೆೇ ಇಲ್ಲ ಅರ್ಧ ಪ್ಲೇಟ್ ಕೂಡ ತಿನ್ನಕ್ಕಾಗಿಲ್ಲ ಎತ್ತತ್ ಸುಮ್ನೆ ದುಡ್ಡೊಂದು ವೇಸ್ಟಲ್ಲಿ ಇಕ್ಬಿಟ್ಟು ಬಂದಿವಿ.
ಅದಕ್ಕೆ ಏನೋ ಎರಡ್ ಗಂಟೆಕ್ ಬರಕ್ ಕೇಳಿದ್ದಿದ್ರೆ. ಆರಾಮಾಗ ಮನೆಗ್ ಹೋಗ್ಬಿಟ್ಟು. ಸ್ವಲ್ಪ ಮುದ್ದೆ ಅಲ್ಲಮ್ಮ ಮಲ್ಗೋದಿದ್ರೆ ಇರ್ಲಿ. ವಷ್ಟು ಮುದ್ದೆ ಸ್ವಲ್ಪ ಸಾರು ಮಾಡಿ ತಿಂದ್ಬಿಟ್ಟ ಆರಾಮಾಗ. ಬರ್ಬೊದಾಗಿತ್ತು ಇವಾಗ ನೋಡಿದು.
ಹೌದ್ ನಿಮ್ ಚಿಕ್ಕಮ್ಮ ಇದಳಲ್ಲ ರತ್ನಮ್ಮನ ಫೋನ್ ಮಾಡ್ ಹೇಳ.
ಮಾಡಿ ಹೇಳೋದು ಒಂದೇ ಸೈಲೆಂಟಾಗಿರೋದು ಒಂದೇ.
ನೋಡ್ಬೇಕ ಒಂದ್ಸಲ ಹಂಗು ಟೆಸ್ಟ್ ಮಾಡ್ಬೇಕ. ನೀ ಮನ್ನಸ್
ನಮ್ ಅಣ್ಣ ನೋಡ್ತೇವನೆ ಎಲ್ಲೋ ಇವ್ರು ಚಿಕ್ಲಿಗಿಕ್ಲಿ ಇಡ್ದೈತೆನೋ. ಇಬ್ರೂ ಕುೂತ್ಕೊಂಡು ಏನ್ ಮಾಡ್ತಾವರೋ ಅನ್ಕೊಂತ ಅವ್ನೆ ಏನ್ ಮಾಡದು.
ಹ್ಮ್
ಮಾಡ್ಬೇಕಲ್ಲ ಅದಕ್.
ಹ್ಮ್ ಮಾಡಣ. ಏನ್ ಮಾಡಬೇಡ ಸುಮ್ನೆ ಆ ಕೈಮೆ ಡಾಕ್ಟರ್ ಬರಕ್ಕ ಇನ್ನ ಟೈಮ್ ಆಗಿಲ್ಲ.
ಆಗತ್ತೆ ಟೈಮ ಟೈಮ್ಗೇನ.
ಹ್ಮ್.
ಟೈಮ್ಗೆನ ಹೋಗ್ತಾ ಇರುತ್ತೆ ನಮ್ ಕೆಲ್ಸದ ಮುಗಿಬೇಕಲ್ವಾ.
ಹ್ಮ್ ಮತ್ತೆ
ಪಾಪ ಅವ್ರತಾರೆ ಅವ್ರ್ದ ಏನ್ ಮಾಡಕ ಆಗಲ್ಲ. ಇವಾಗ ಹಾಸ್ಪಿಟ್ಲ್ ಬಂದಿದ್ರೆ. ನೀ ಇಲ್ಲಿ ನೋಡ್ಸ್ಕೋಬೇಕು. ಇಲ್ಲಿ ಇರ್ಬೇಕ ಎಷ್ಟೊತ್ತ ಆದ್ರೇನು ಮನೆಗ್ ಹೋಗ್ಬೇಕ.
ಹ್ಮ್ ಎನ್
ನಮ್ಮ ಯಾರ ರಿಪೋರ್ಟ್ಗ್ಗಳ ಎಲ್ಲಾದ್ರೂ ಎತ್ಕೊಂಡೋ ಅವ್ ನೋಡ್ಕೊ ನಮ್ ರಿಪೋರ್ಟ್ಗ್ಗಳ ಆಮ್ ಎತ್ಕೊಂಡ್ ಬಿಡವಲ್ಲ.
ಯಾರ್ ಒಂದ್ ಎತ್ಕೊಳ್ಳಲ್ಲದು ರಿಪೋರ್ಟ್ ಎತ್ಕೊಂಡು ರಿಪೋರ್ಟ್ ತ ಏನ್ ಮಾಡ್ಕೊಳ ಅದನ್ನೇನ್ ತಿನ್ನಕ್ಕತ್ತದೇನ. ಹಂಗೆಲ್ಲ ಹಂಗೆಲ್ಲಾ ಆಗ ಬಾಳಕ ಆಗಲ್ಲ.
ಹ್ಮ್ ಸರೆ ಇನ್ನೇನ. ಇನ್ನೇನಮ್ಮ ಸಹ ಏನ ಹೇಳ ಬೇಗ ಎಷ್ಟೊತ್ತು ಕೂ ಕೂತ್ಕೊಂಡ್ರಕೆ.
ಚಾ ಒಂದ್ ಐತೆ ಬೇಜಾರ ಆದ್ರೆ ಹೋಗು ಎಲ್ಲಾದ್ರೂ ಸುತ್ತಾರ್ಕೊಂಡ್ ಬರೋಗು.
ಸುತ್ ಹ್ಮ್ ಹ್ಮ್ ಏನ ಪಸ್ಟ್ನೆ ಟೋಕನ್ ಕೊಟ್ಟಾವ್ರೆ. ಬೇಗ ಡಾಕ್ಟರ್ ಬಂದ್ ನೋಡ್ತಾರೇನೋ ಅಂತ ಒಂದ್ ಆಸೆ ಅಲ್ಲ.
ಹ್ಮ ಕುತ್ಕೊಮ ಸುಮ್ನೆ ಆರಾಮಾಗಿ ಚೇರ್ಗ್ ಲಾಕಿ ಇರ್ತ ತರಲ್ಲೇ ಎಷ್ಟ ಬೇಕಷ್ಟ ಹಾಸ್ಪಿಟ್ಲ್ ಕುೂತ್ಕೊಂಡ ನೋಡ್
ಬ ನಂಕ್ ಭಯ ಆಗ್ತದಮ್ಮ ಹಂಗ ಮಲ್ಕೊಳಕ.
ನೀನ್ ಅಕಡಕ್ ಹೋಗ್ಬಿಡ ಇಚಾರಾಗ ನನ್ ಮಲ್ಕ್
ಹಂಗೆ ಮಾಡ್ಬೇಕ ಇನ್ನ ಅಷ್ಟೇ.
ಹ್ಮ್
ಇನಾ ಏನೋ ಎಂಟ ದಿನಿಂದ ಇದೆ ಸರೋಗೈತೆ.
ಹ ಹಾಸ್ಪಿಟ್ಲ್ ಸವಾಸ ಬೇಡ ಅಂದ್ರೆ ಅದೆ ಬರ್ತದ ಏನ್ ಮಾಡೋದ.
ಏ ನೀ ಎಂಟ್ ದಿನದಿಂದ ಹಾಸ್ಪೆಟ್ಲು ಮನೆ ಹಾಸ್ಪೆಟ್ಲ್ ಮನೆ ಅಂದ್ರೆ.
ಬೇಜಾರ ಆಗ್ಬಿಟ್ಟೈತೆ.
ಮುಕ್ಕು ಮುಕ್ಕಿಂತ ಮುಕ್ತಾ ಇರ್ನೇನು.
ಏನ್ ಮಾಡದ್ ಮುಕ್ಬೇಕಲ್ಲ ಏನ್ ಹಂಗಾದ್ರು ದೇವ್ರು ಕರ್ನೆ ಮಾಡ್ತಾರಿಲ್ಲ ಅಂತ.
ಹ್ಮ ಸರಿ ಹಂಗಾದ್ರೆ ಏನ್ ಸಮಾಚಾರ. ಏನು ಇಲ್ಲ ಹ್ಮ್ ಎನ ಆಯ್ತು ಇನ್ನೇನ ಆಗಿಲ್ವಲಾ.